ಏನ್ ಮಾಡಕತಿದ್ದ ಅಲ್ಲಿ.
ನಿಂದು ಸೌಂಡ್ ಲೇಟ್ ಬರ್ತದ.
ಹಾ ಈಗ ಕೇಳಕುದ್ದ ನೀ ನನ್ ಕೇಳಕುದ್ದ
ಹ್ಮ್ ಹೇಳ.
ಹೌದಾ ಇಲ್ಲಿ ನನಗ
ಇಲ್ಲಿ ನೆಟ್ವರ್ಕ್ ಹಪ ಕೊಡಸಮ ಇಲ್ಲಿ ಹ ಆರಾಮ ನಿಂದು.
ಹ ನಾನ ಆರಾಮ್ ನೋಡಪ್ಪಾ ಏನ್ ನಡ್ಸ ಸಮಾಚಾರ. ಲ್ಲ ಸುಮ್ ಕುಂತಿದ್ದ ಇಲ್ಲಿ ಕಾಲೇಜ್ಗೆ.
ಆ ಸಣ್ಣ ಬರ್ದಿಲ್ಲ ಎಲ್ಲಸ್ಸು.
ಹ್ಮ್.
ಏ ಬರ್ದಿಲ್ಲ ಇನ್ನ ಬರಿಬೇಕು ಅವ ಏನ ಬರಿಬೇಕ. ಒಂದು್ ಅರ್ಥನೆ ಆಗಲ್ಲ ಅದ
ಇಲ್ಲೋ ಎಲ್ಲ ಗಿಡದ ಫೋಟೋ ಹಚ್ಬೇಕು ಅದು ಅದ್ರ ಏನಂತರ ಮಹತ್ವ ಬರಿೀಬೇಕಂತ
ಮಾಡ ತ ಹಾ ಮಹತ್ವ ಅ ಏನ್ ಗೊತ್ತಾಗಲ್ಲ ಅದುೋ ನಂಗ ಅದ್ರ ಬಗ್ಗೆ ವಯಸ್ಸ ಕೆಲ್ಸ ಅ್ರೆ ಅದಕ್ಕೆ ಮಾಡಿಲ್ಲ
ಸೌಂಡ್ ಬರಬರ್
ನೀ ಬರ್ದೇನ ಎಲಸ ಹ
ಹ ಬರ್ದಿಲ್ಲ ನಾನನ್
ಹಲೋ
ಮೇಡಮ ಹೇಳದು್ ಅರ್ಥ ಆಗಲ್ಲ ಜಲ್ದ ಅದು ಎಲ್ಲಿ ಬರ್ಬೇಕಪ್ಪಾ
ಹ ಮೇಡಮ್ ಏನೇನ್ ಕೊಟ್ರ ಸನ್ಮೆಂಟ್ ಗತ್ತೆ ಎಲ್ಲ ಅ
ಅದು ಸುಬಾಬುಲದು ಒಂದು ಫೋಟೋ ಹಚ್ಬೇಕು ಅದ್ರ ಬಗ್ಗೆ ಬರಿಬೇಕು
ಹಾ ಹ ಎಸ್ ಎಸ್ ಹೇಳಾರ ನಗೆ ಹೇಳ ನಾ ಜತನ ಮಾಡಸೊಂಡ್ ಬರತ್ ನಾವು
ಅದು ಜಿರಾಕ್ಸ್ಲು ಅದು ಫೋಟೋ ಅಂದೇ ಜಿರಾಕ್ಸ್ ಮಾಡ್ಕೋಬೇಕು
ಫೋಟೋ ಅದ್ಯಾವ ಜರಾ ಮಾಡಸ್ಬೇಕು ಯಾವ್ ತಡೆದ್ ಮಾಡ್ಸ್ಬೇಕು ಅದೇ ಕೇಳ
ಆಯ್ತ್ ಫೋಟೋ ಕಳಸ್ತೇನೆ ನೋಡ ಆಮ್ಯಾಗ
ಬೇರೆ ನಿ ಪಣನೆ ರಿಚಾರ್ಜ್ ಇದ್ದಾನಾ ಯಳ್
ಇಲ್ಲ ಲೇಟ್ ಕೇಲ್ಸಗತ್ತ ನಿಂದುಕ್ಗ್ತ್ರ ಆವಾಜ್ ಬರಾಬರ್ ಬರಲ ಆದ ಹೌ
ಕೇಳಕುದಾ
ಬೇರೆದ್ಫುಂದ್ ಹೋಗಕದಿ ಅಂತ ಯಾವ್ದದು
ಹಾ ಏನಂದಿ ಹ ಇರ್ಲ ನಿಂಗ ಅಸ್ತನಿ ಸುಪ್ಯಾನ ಇದ ಕೇಳಲ್ಲ ತಗೋಬೇಕು ಫೋನ್ ತಗೋಬೇಕು ಏನ್ ಮಾಡ್ತಿ ಅದಾಗಲ್ಲ ಇರಾ ನೋನು ಅಂತ ರಿಯಾಕ್ಷನ್ ಮಾಡದ ನಡಿದಲ್ರ ಗೇಸು ಯಾರ ಮಾತ್ರ ಯಾರು
ಹಲೋ
ಯಾವ್ರ ನಿಮ್ದು ಯುವರ್ ಫ್ರಂ
ನನ್ನ ನಂದು ಕೊಪ್ಪಾಳರಿೀ
ಹ ಆರಾಮ
ಹಾ ಆರಾಮ್ರೀ ನೀವ್ರಿ
ನಾವ್ರರಿ ಆರಾಮ ಊಟ ಆಯ್ತಾ
ಇಲ್ರರಿ ನಾಷ್ಟ ಐತ್ರಿ ನಮ್ದು
ನಾಷ್ಟ ಆಯ್ತಾ ಯಾವಊರು ನಿಮ್ದು
ನಮ್ದು ಕೊಪ್ಪಾಳರಿ
ಓಕೆ ಎಲ್ಲಿ ಕಾಲೇಜ್ ಟು ಡೇಸ್ ಬರ್ತ
ನಮ್ದು ಕೊಪ್ಪಳ ಅದು ಏನಂತಾರ ಈಗ ಗೊತ್ತಿಲ್ರಿ ಕೊಪ್ಪಾಳ ಸೇದ್ ಯಾವ್ದು ಕಾಲೇಜ್ ಅಂತ ಗೊತ್ತಿರಿ
ಸರಿಯಲ್ಲ.
ಎಸ್
ಹ
ವಾಟ್ ಇಸ್ ಯುವರ್ ನೇಮ್
ಪಿಆರ್ ಪ್ಲೇಯಿಂಗ್ ಕ್ರಿಕೆಟ್
ಊಟ ಆಯ್ತಾ
ಅ ಇಲ್ರೀ ನಾಷ್ಟ ಆಯ್ತಾ ಅಂತೀವಿ
ಹ ಹೌದೇನ್ರೀ
ಏನ್ರೀ ಹಾಸ್ಟೆಲ್ ಚೊಲೋ ಅದಲ್ರಿ
ಹಾ ಮಾಡ್ತೀನಿ
ಅಷ್ಟೊಂದ್ ಚಲೋ ಐತೆ ಅಲ್ರಿ
ಹಾ ಅಷ್ಟ
ಹಲೋ ಹಲೋ ಹಲೋ
ನಂಬರ್ ಹಾಕ ಅವ್ನಿಗೆ ಹಲೋ
ಹಲೋ ಸ್ವಲ್ಪ ದೂರ ಹೋಗಬೇಡಿ
ಯಾಕ ನೆಟ್ವರ್ಕ್ ಇಲ್ಲ
ಹಾ ರೀ
ಹೌದು ಓಕೆ ಏನು ಟಿಗಿನಷ್ಟ ಎಲ್ಲ ಆಯ್ತಾ
ಹಾ ರೀ ಎಲ್ಲ ಆಯ್ತರಿ
ಹ್ಮ್ ಮತ್ತೆ ಏ ಮಲ್ಲಯ ಯಕಡೆ ಹೋದ್ನ ಲೆ
ಎಲ್ಲಿಲೆ
ಏನು ಪಾಸ ಅರ್ಜಿ ಹಾಕಿದ್ರಿ
ಪಾಸ್ ಏನು ಹಾಕಿಲ್ಲ ನೀವು ಹಾಕಿರಿ ಹಲೋ ಅವಾಜ್ ನಯ್ಯ ರಹಿಸ್ ಇಸ್ಟೆ ಫೋನ್ ಹಲೋ ಹಲೋ ಹಲೋ ಹಲೋ ಅವಾಜ್ ನಹಿ ಅರಗಿ ಇಸ್ಕೊ ಫೋನ್ ಎಲೋ ನೀಮ್ಮ ಅಣ್ಣಕ ಅಂತಾನೋ ಹಲೋ ಇವಾಗ ಬರಕತ್ತನ ನೋಡು
ಹಲೊ